ಕೆ ದತ
ಹ್ಮ್
ಎಲ್ಲಿ ಹೋಗಿ ಫೋನ್ ಇಟ
ಇಲ್ಲೇ ಐತಿ ಒಂದ್ ಬರರಣನೇ ಎತೀನಿ
ಅಲ್ರ ಫುಲ್ ದೂರ್ ಸೌಂಡ್ ಕೆಲ್ಸ ಆದೈತ್ ಅದಕ್ ಫೋನ್
ಇಲ್ಲ ಇಲ್ಲ ಇಲ್ಲ ಈಗ
ಹ್ಮ್ ಈಗ್ ಬೆಟ್ರ
ಹ್ಮ್ ಹೆಡ್ಫೋನ್ಸ್ ಒಂದ್ ಹಾಕೊಂಡೇನಿ ಅಲ್ಲಿ ಲ್ಯಾಪ್ಟಾಪ್ ತೊಂಬ್ರಾಕ್ ಹೋಗಿದ್ದೆ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಹೋದಾಯತನ ಈಗ
ಯಾವ ಎಕ್ಸಾಮ್ ಐತೆ ನೆಕ್ಸ್ಟ್
ಹೌವ ಸಿ
ಹಾ ಹಲೋ ಹಲೋ ಹಲೋ
ಹ್ಮ್ ಹ್ಮ್
ಹಲೋ
ಅಲೋ ಏನಾಯ್ತ್ಲ ಹೊಳ್ಳೆ ಹಚ್ಚಿದೇನೆ ಪುರ್ಸತ್ತಲ್ಲ
ಯಾರಿಗೆ
ನನಗ್ ಹೊಳಿ ಬಂದದ ಕಾಲ್
ಇಲ್ಲ ನಾ ಕಟ್ಟ ಮಾಡಿಲ್ಲ
ನನಗೀ ಮತ್ ಒನ್ ಮಿನಿಟನ್ ತೋರ್ಸ ಆತದ
ಹ ಹಾ ಒಂದ್ ಮಿನಿಟ್ ಆಯ್ತು ಕಾಲ್ ಮಾಡೆ
ಒನ್ ಮಿನಿಟ್ ಫೋ ಸೆಕ್ಸ್
ಹಾ ನನಗೂ ಅಷ್ಟ ತ ಸನ ಕಟ್ಟ ಮಾಡಿಲ್ಲ ಇಲ್ಲೇ ಕುಂತನ ಹಲೋ ಎಲೋ ಅನ್ಕೋ ಅಂತ
ಹ್ಮ್ ನಂಗ ಕಾಲ್ ಬತ್ತ ಅದಕ್ ಅಪ್ಪ ಅದೇನ
ಹೌದಾಗ ಯಾವ ಮತ್ತ ನಿದಿಗತೆ ಮಾಡ್ಬಿಡ
ಇಲ್ಲ ಇಲ್ಲ
ನೀ ಯಾರಿಗೆ ಬಯತಿದ್ದೀನಿ ಪುರ್ಸತ್ತಲ್ಲನಾ ಅಂತ ಹೇಳ
ನೀನಗೆ
ನಯಾಕ ವಾಪಸ ಮಾಡಲಿ ಯದಾರ ಕ ಮ
ಕಟ್ ಆಯ್ತಂತ ವಾಪಸ್ ಮಾಡಿ ಏನ್ ಅನ್ಕೊಂಡಿದ್ದಾನ ಟೈಮ ನೋಡಿದ್ದಿಲ್ಲ
ತಾಲ ಕಟ್ಟದತ್ ಮಾಡಿ ಅನ್ನೊಂದು ಕಣ್ಣಾಗ ಹೋಗ್ಲಾ ಅಂದ ಅದ ಸುಮಾ ಹದ್ನೇರು ಬರುತ್ತಾಳೆನ ಮತ್ ನಿನ್ನಗ ಅದನ ಆತಾನ ಅಂತ ಹೇಳಿ
ಇಲ್ಲ ಇಲ್ಲ
ಹ್ಮ್ ಮತ್ತ
ಮತ್ತೆ ಹೇಳ್
ಯಾವ್ದೈ್ತಂದ ನೆಕ್ಸ್ಟ್
ಕಂಟ್ರೋಲ್ ಸಿಿಸ್ಟಟಮ್ವಾ
ಲ್ಲ ಯಪ್ಪಾ ಹ ಹೊಂಟ ಈಸಿ ಐತ್ ಆಕ್ಚುಲಿ
ಆ
ನಮ್ಗ್ ಡಿ ಎಸ್ ಪಿ ಟಫಿಕ್ಸ್ ಆ
ಹೋಯಿಕೊಳಂಗಾಗತದ ನನಗ
ನಮವುಗೆ ಕಂಟ್ರೋಲ್ ಈಸಿ ಅನ್ಸ ಕಸಜತ
ಏನ್ ಏನ್ ಓದಿರಿ ಹೇಳ ಕಂಟ್ರೋಲ್ದಾಗ ನೀವ
ಹೆಂಗ್ ಹೇಳ ನಿಂದ
ನ್ದ ಯುವದಾವ್ ನೋಡ್ಬ್ರ ರೂಟ್ ಲೋಕಸ್ ಬೋಡೆ ಪ್ಲಾಟ್
ಹೂ
ಕ್ಲೋಸ್ ಓಪನ್ ಲಲುಪ್ ಸಿಸ್ಟಮ್
ಹೂ
ಇದ್ದುವೇ ನೀವು
ಹೂ ಹೂ ಇದ್ವು ನಾವು ಈಸಿಯ ನೋಡ್ದೇನೆ ಹೂ
ಹೂ ನೀವ ಈಸಿನ ಮಾಡತೇನಾ ಓಹೋ ಹೋ ಹೋ
ಹೂ ಹೂ ಹೂ ನಾವು ಇದನ್ ಕೊಟ್ಟಿದ್ರ ಲಪಾ ಕಂಟ್ರೋಲ್ ಕ್ವೆಷನ್ ಬ್ಯಾಂಕ್
ಹೂ
ಒಂದ ಅಕ್ಕೆ ಕ್ವೆಶ್ಚನ್ ಬ್ಯಾಂಕ್ ಕೊಟ್ರ ಏನ್ ಆನ್ಸರ್ ಹಂಗಿಲ್ಲ ಮಗ ಕೊಟ್ಟಿಲ್ಲ ಅಂದ್ರೆ ಯ ಬಾಳಾಡ ಹಾ ಮಮ್ಮಿ ಡವ್ ಬಂದಲ ಹಲೋ
ಹೂ ಹಲೋ
ನಿಮ್ಮ ಮನೆಲ್ಲಿ ಮಾಡ್ಲಿ ಮಾಡಾರನವತ್ತ
ಮಾಡ್ತಾರ ನಮ್ಮ ಮನ್ಯಾಗ
ಹೂ ನಮ್ ಮನೆಗ ಮಾಡಂಗಿಲ್ಲದಪ್ಪ ಎಲ್ಲಾರೂ ತಂದ್ಕೊಂಡ ಹಾ
ಮಾಡಂಗಿಲ್ಲ ಅಂದ್ರ ತಂದ ಕೊಟ್ಟಿದೆ ತಿನ್ಬೇಕ ಏನ್ ಮಾಡಂಗೆ ಇಲ್ ನೀವು
ಅಂದ್ರ ಅವಾಗ್ ನಾಮ್ ಅಜ್ಜ ತಿರ್ಕೊಂಡ್ರ ಅದೇ ಅದ ಲಾ ದೇವರದ್ದ
ಹೂ
ೊಂಡ ಮಾಡ ಅದ ದಿವ್ನ್ದ್ರ ಒಂದ್ಸ ಬರ್ತ್ಂದ್ರ ಅವ ಮಾಡಕ್ ಸ್ಟಾರ್ಟ್ ಬದ ಅಲ್ಲಿತ್ರ ನಾವ್ ಮಾಡಂಗಿಲ್ಲ ಮಂಜ ಇಲ್ಲೇ ನಮ್ಮನಿ ಯಾಜು ಬಾಜು ಬರಲ್ಲ ತಂದ್ಕೊಂಡ ಬರ್
ಹೂ ಹೂ ಹೂ
ಹೂ ಹೂ
ಹೂ
ಮತ್ತಾವ
ಹೇಳು
ಓದೋದು ಏನು ಇನ್ನು
ಇನ್ನು ಓದೋದು ನೋಡು
ಯಾವಾಗ ಐತೆ
ಮಂಡೆ
ಮಾಡ್ದ
ಹ್ಮ್ ಅದಕ್ಕಲ್ಲ ಏನಂದ ಈಗ್ ನಾಳೆ ಒಂದ ದಿನ
ಹ್ಮ್
ನಾಳೊಂದ ದಿನ ಎಷ್ಟಕ್ಕದಷ್ಟು ಮುಗಿಸಬಿಡು ಮತ್ತಿನ್ನ
ಹ್ಮ್್ಮ
ಹ್ಮ್
ಹ್ಮ್ ಹ ಬಾಕಡೆ ಬಸರ ಗಗೆಿತ
ಹೌದುವ ಎಟ ನಿಮಿಷ ಐತ್ಲಿ ಆರು ನಿಮಿಷ ಆಯ್ತ್ಲ
ಹಾ ನ ಬಾಳತೆ ನ ನಾಕನಮಿಷ ಹೀಗಿದಾವ ಇನ್ನೊಂದ್ ನಾಲ್ಕು ನಿಮಿಷ್ ಮುಗಿಲಿ ಮತ್ತೊಂದು ಬ್ರೇಕ್ ತಗೊಂಡ್ ಮತ್ತ ಆಮೇಲೆ ಬರೋಣ್
ಹಾ
ಕಂಟಿನ್ಯೂ ಮಾತಾಡೋಂದ್ರೆ ಇರಿಡೇಟ್ ಆಫ ಹಾ ಇಲ್ಲ ಇಲ್ಲ ಇಲ್ಲಿ ಬರ್ತಾರೆ
ಹ್ಮ್ ಹ್ಮ್ ಹ
ನಿಮ್ ಸಮ್ಮಾನ
ಹ್ಮಲಿ ನೋಡ್ತಿ
ಹ್ಮ್ ಏನಂತ
ಮತ್ತ ಏನೇನು ತಿನ್ ಬಂದಾನ ಹೇಳತಾನ
ಹ್ಮ್ ಹ್ಮ್ ಹ್ಮ್ ಹ್ಮ್ ನೀ ಹೊರಗ ಹೋಗಿದಾನಗ
ಇಲ್ಲಲ್ಲಿಪ್ಪಾ ಇನೇನ ತಿನ್ ಬಂದ ಏನೇ ತಿನ್ನಿ
ನನನುಡ ಆಾಸಲ್ಲ
ಹಾ ರಂಗೀ ಹಲೋ ಹಾ
ಹ್ಮ ಕಲ್ ಬದಲೆ
ಏ ಕಟ್ ಮಾಡ್ತನ್ನ ಹಲೋ ನೀ ಅನ್ನ ಒಣಂಗಿಲ್ಲ ಕೇಳಿದ್ರಂಗಾರ್ ಹಸ ಇಪಾ ನಮ್ಮ್ ಮನಯ ನೆಟ್ವರ್ಕ್ ಇಲ್ೋ ಏನಲ್ ಫೋನನ್ ಪ್ರಾಬ್ಲಮ ದರಿದ್ರ ಹಾ ಸತಾನ ಈ ನೆಟ್ವರ್ಕ್ ಸಮ
ಅದಏನಿನ ಹಲೋ ಸತಿಲವಾಜ ಬದುಕಿ ನೀ
ನಿಂತ ಮಗ ತಿಂತ ಹಣ
ತಿಂತ ರೇವ
ಚಿಕನ
್ಮ ಹ ನೋ ನೋ ನ ನ ನ ನ ನ
ಹೇಗೆ ಅಷ್ಟ ತಿಂತಾನ
ಹ್ಮ್
ನೀ ಚ ಕಾಣತಿಯಾನ
ಮೋಸ್ ನೋಡ
ಹ್ಮ್ ಬೇಗಾರ ತಿನ್ಬೇಕು ಆಮ್ಲೆಟ್ ತಿನ್ಬೇಕು ಹಿಂಗೆ ನೀನ್ ಚಟನ ಹಾಕ್ತದ
ಹೌದತ್ ಅಂತರ್ವ ತಿನ್ಬೇಕೇಕ್ ತಿನ್ಬೇಕೇ ತಿನ್ನತ್ತ ಹೇಳೇ ಹೌದಲಾ
ತಿನ್ನಿ ಎಗ್ ರೈಸ್ ಮಸ್ತ್ ಇರ್ತ ಎಗ್ ರೈಸ್ ಆಕ್ಚುಲಿ
ಹ್ಮ್
ಬಿ ಬೆಸ್ಟ್ ಅಂದ್ರೆ ಐದ ರೈಸ್ ಹ ಅಲ್ಲೆಲ್ಲಾ ನಮ್ ನಮ್ ಸೈಡ್ ಎಲ್ಲಾ ಚಲೋ ಮಾಡ್ತಾರೆ ಅವ ಅಲ್ಲಿ ಬೆಂಗ್ಗಳೂರ ನೀವು ಅಕ್ಷಿ ಹೊಲಸಸಗ್ರೈಸ್ ಮಾಡಡ್ತಾರ
ಹೌದಾ
ಅವೋಗ ಮಾಡಾಕ ಬರಂಗಿದೆ ಅದನ್ನೆಲ್ಲ ಬಿಳನೇ ಇ
ವಾ
ಇಲ್ಲೆಲ್ಲಾ ಫುಲ್ ಮಸ್ತ್ ಖಾರಾಗಿರ ಹಾಗೆ ಮಸ್ ಮಾಡ್ತಾರ ಅಲ್ಲಿ ಹುಬ್ಬಳಾಗ ಹಕ್ಕಿದೀವ ನೋಡ ದುರ್ಗತ್ ಬೈಂದಾಗ ದುರ್ಗ ೇ ಯಾವಾಗ ಹಕ್ಕಿರ್ಲಿಲ್ಲ ಶಿವಪುರಿ ಗೋಬಿ ಬಿ ಎಲ್ಲ ತಿನ್ನಿದೀವಿ ಗ್ರೈಸ್ ಮಸ್ತಿತ್ ಬಿಿಡ ಅಲ್ಲೇ
ನಾ ಹೋಗಿದ್ದಿವವ ಅತ್ ಬಾ ಮಜಾ ಮಾಡಿದ್ದೀವ್ಲಿ
ಹೌದು
ಹ್ಮ್
ಬಾರಿ ಇತದ ಆಯ್ತಯ್ತ ಆಯ್ತು
ಹ್ಮ್